ನಮಸ್ಕಾರ ಹೇಗಿದ್ದೀರಾ
ಹ್ಮ್ ಚೆನ್ನಾಗಿದ್ದೀ ನೀವು
ನಾನ್ ಚೆನ್ನಾಗಿದ್ದೀನಿ ನಿಮ್ಮ ಹೆಸರು.
ನಮ್ಮ ಹೆಸರು ಪ್ರತಿಭಾ ಅಂತ ನಿಮ್ಮ್ ಹೆಸರು.
ಅರುಂಧತಿ ಅಂತ ಯಾವ್ ಕಡೆಯಿಂದ ಮಾತಾಡ್್ದೀರೋ ನೀವು ಎಲ್ಲಿಂದ
ನಾವು ಉತ್ತರ ಕರ್ನಾಟಕದವರು ನೀವು.
ಹೌದಾ ನಾವು ಉತ್ತರ ಕರ್ನಾಟಕ ರೀ
ಹೌದ್ರಿ ಹಾ ರೀ ಮನ್ಯಾಗಲ್ಲ ಆರಾಮ್ ನಿಮ್ ಕಡೆ ರೀ
ಹಾ ಮನ್ಯಾಗ್ ಚಲೋ ಆದಾರ್ ನೋಡ್ರಿ ಮನ್ಯಾಗ.
ಹ ಓಟಾತ್ರಿ
ಹಾ ನಮ್ದಾಯ್ತ್ರಿ ನಿಮ್ದು
ನಮ್ದಾತ್ ನೋಡ್ರಿ ಏನ್ ತಿಂದಿ್ರಿ ಏನ್ ಮಾಡಿದ್ರಿ
ಇಲ್ಲಿಲ್ಲ ಅನ್ನ ಸಾಂಬಾರಿ ಮತ್ತೇಏನ ಇಲ್ರರಿ ನಿಮ್ ಕಡೆ ಏನ್ ಮಾಡ್ರಿ ಮನ್ಯಾಗ ಮತ್
ನನ್ಕಡಿ ರೊಟ್ಟಿ ಮಾಡಿದ್ದೀರಿ. ಪುಂಡಿ ಪಲ್ಯ ಮಾಡಿದಿರಿ ಅಮ್ಮಾರ.
ನೀವ್ ಎಟ್ ಜನ ಇರ್ತೀರಿ ಮನ್ಯಾಗ.
ನಾವವು ಫುಲ್ ದೊಡ್ ಫ್ಯಾಮಿಲಿ ಅದಾರಿ ನಮ್ದು ಒಂದು್ ಇಪ್ಪತ್ ಜನ ಇರ್ತಿೀವರಿ
ಒಬೋ ಕೂಡ್ ಕುಟುಂಬ ರೀ ಚಲೋ ಅಲ್ರಿ ತೀರಾ ಮಜಾ ಬರ್ತದ ಅಂದಂಗ್ ಆಯ್ತ್ ಮನ್ಯಾಗ್.
ಚಿ ಪಿಲಿಗಳು ಇರ್ತಾರಲ್ರಿ ಟೈಮ್ ಪಸತ್
ಹಾ ರೀ ಮತ್ತ್ ಓದ್ಲತ್ತರಿ
ಹ ರೀ ಓದ್ಲಿಕ್ಕತ್ತೀವಿ ಇಲ್ಲ ಊರಾಗಿ ಹಚ್ಯಾರ್. ಗೊತ್ತಲ್ರಿ ಹಳ್ಳಿ ಕಡೆ ದೂರ್ ಕಳ್ಸ ಲ್ಲ ಹೆಣ್ಮಕ್ಳಗ್ ಹೋದಕ್
ಅದು ಖರೆ ಬಿಡ್ರಿ ನಂಬಲ್ ಬಿ ಹಂಗೆ ಆದ್ರ ಇಲ್ ನಮ್ಗ್ ಬಿ ದಿನ ಹೋಗೋದು ಬರೋದು ಇ ಊರ ಸನಿನೇ ಆದ್ರ ನಮ್ ಕಾಲೇಜು ದಿನ ಮುನ್ನೆ ನ್ ಹೋಗೋದು ಬರದು ಅದ್ರಾಗ ನಾವು ಬರೀ ನಾಲ್ಕೇ ಜನ ಇರ್ತೀರ ಮನ್ಯಾಗ ಅ ಮಜಾ ಬರಲ್ಲ ಏನ ಇರಲ್ಲ ಸಣ್ಣೋರ್ ಬಿ ಯಾರಿಲ್ಲ ಅಂಬಲ್.
ಹೌದ್ರೀ ಅಂತ ದೊಡ್ಡ ಫ್ಯಾ ದೊಡ್ಡ ಕುಟುಂಬದಲ್ ಹ ಕಾಕಾ ಮಕ್ಳೆಲ್ಲಾ ಇತವ ಸ್ಣಸಾನವು ಟೈಮ್ ಪಾಸ್ ಆಗ್ತದ ರೀ ಏನ್ ನೀವ್ ಹಾಸ್ಟೆಲ್ ಆಗ ಇರ್ತೀರ ಏನ್ರರಿ
ಹಾ ರಿ ಹಾಸ್ಟೆಲನಾಗಿರ್ತೀನ್ರಿ
ಹ್ಮ
ಅಂದರ ಎರಡ್ ವರ್ಷ ಹಾಸ್ಟೆಲ್ ನಾಗ ಇದ್ರಿ ಈಗ ಆರಾಮ ಆತ ಡಿಗ್ರಿ ಮಾಡದ್ದಾಗ ಹಿಡ್ಕೊಂಡ್ ಇಲ್ಲೇ ಊರ್ಲಿಂದ ಸನಿ ಆತದ ಅಂತ ದಿನ ಮುಂಜಾನ ಹೋಗೋದು ಬರೋದು ಮಾಡ್ಲಾ ಕತ್ತೀನಿ ರಿ
ಹೌದ ರೀ
ಹ
ಏನ್ ಮಾಡಿರಿ ಡಿಗ್ರಿ ಒಳಗ ನಾವು ಟೆಂತ್ ಇದ್ದೀವ್ರಿ ಅಷ್ಟೇ ರಿ ಮತ್ತೇನ ಹಾಸ್ಟಲ್ ಬಿಟ್ಟಿಲ್ರಿ ಮತ್ತ ನಮಗ
ಹ ರೀ ನಾ ಈಗ ಇಂಜಿನಿಯರಿಂಗ್ ಓದ್ಲಾಕತ್ತೀನಿ ನೋಡ್ರಿ
ಹೌದ ರಿ ಎಂಗ್ ಅದಿರಿ ಕಾಲೇಜ
ಚಲೋ ನಡದದ ನೋಡ್ರಿ ಅದೇ ರಿ ದಿನ ಓದು ಬರಿ ಅದು ಈಗ್ ಬರೆ ಮತ್ತ ಲ್ಯಾ ಲ್ಯಾಬ್ ಇಂಟರ್ನಲಸ ಅವು ಇವು ಮಣ್ಣ ಬಂದವ್ರೀ ಸನಿ ಬಂದವ ಪೇಪರಗಳು ಸನಿ ಬಂದಾವ ಈಗ ಹ್
ಹ ರಿ
ಅದಕ ಬರೆ ಓದಬೇಕು ತೆಲಿಬ್ಯಾಸರ ರಿ ದಿನಾ ಅದ್ರಾಗ ಹೋಗದ ಬರರ್ದಾಗೆ ತ್ರಾಸ್ ಆಗತೈತಿ ನಮ ಮುಂಜಾನೆ ಹೋಗು ಸಂಜೆಗೆ ಬಸ್ ಸಿಗಲ್ಲ ಮಣ್ಣ ಇಲ್ಲ ತಡ ಆಗ ಬರ್ತದ ಆಯ್ತು ಬಂದ್ಮೇಲ್ ಮತ್ತ ಅವರ ಕೊಟ್ಟಿದ ಬೇರೆ ಕೆಲಸಗಳು ಮಾಡ್ಬೇಕು ಬರೆಯೋದು ಗಿರೋದು
ಹ ರೀ
ಹ್ಮ್
ಮತ್ತ ಹಬ್ಬ ಎಲ್ಲಾ ಹೋಗ್ತೀರೇನ್ರಿ ಜೋರ ಮಾಡ ರಂಡ ನಿಮ ಕಡಿಗಿ
ಹಾ ಮಾಡ್ತಾರಿ ಗಣೇಶ ಹಬ್ಬ ಒಂದು ರಿ ಮತ್ತ ಹೋಳಿ ಮಾಡ್ತರ್ರಿ ಜಗ್ಗಿ ಮಾಡ್ತಾರೀ ನಾಗರ ಪಂಚಮಿ ಆಚರಿಸುತ್ತಾರೆ ನಮ್ ಕಡೆ ಇವ ಅಲ್ಲ ಜಗ್ಗಿ ಮಾಡೋದು ದಸರಾ ಬಿ ಕಾರುಣ್ಣಿ ಬೀ ಜಗ್ಗಿ ಮಾಡ್ತಾರೀ ಉತ್ತರ ಕರ್ನಾಟಕ ಕಡಿ
ತರ್ಕನಾಗ ಅಡ್ಡ ಮಾಡಿ ಹೋಳಿಗೆ ಮಾಡಿ
ಹಾ ರೀ ಬಾಳ ಚೋಲ ನೋಡ್ರಿ ಅದ್ರಾಗ ಹೋಳಿಗೆ ಒಂದ ಬ್ಯಾಸರ
ಹ ಹಾ ರೀ ಇಷ್ಟಾ ರಿ ಯಾವಗರ ಒಂದೊಂದ ಎರಡೆರಡು ತಿನ್ನಭೋದ್ರಿ
ಹಾ ಹಾ ಮತ್ತ ಇದು ಶೇಂಗಾದ ಹೋಳಿಗೆ ಇಷ್ಟ ಆಗ್ತದ ಏನ ರಿ ನಿಮಗ
ಹಾರೀ ಶೇಂಗಾ ಹೊಳ್ಗಿ ಇಷ್ಟ ಆಗ್ತದ್ರೀಣ ಅಷ್ಟ ಹತ್ತನೇತಿ ಎಲ್ಲ ಹಾಸ್ಟೆಲ್ನಾಗ ಇದ್ರ ಅವಾಗೆಲ್ಲಾ ಬರೀ ಇವನೇ ಕಟ್ ಕಳಸ್ತೀನಿ ತಿದ್ದರಿ ಶಂಗಾಹೋಳ್ಗೆಿ ಶಿಂಗಾಹುಂಡಿ
ಅದೊಂದ ಇಷ್ಟ ಆತತ್ ನೋಡ್ರಿ ಹೋಳಿ ಒಳಗೆ ಬೆಲ್ಲದು ಬ್ಯಾಳಿ ಉುಣುವ ಅಂತಂದ್ರೆ ಆಗೇ ಬರದು ಇನ್ನ ಶೇಂಗಾದ ಹೊಳ್ಗಿ ಉುಣ್ಬಹದು
ಹಾ ಹೌದ್ರಿ ಮತ್ರಿ
ಮತ್ತೆ ಎಲ್ಲನ ಪ್ರವಾಸಕ್ ಹೋಗಿದ್ರೆ ನೀವು
ತೃತಿಗೆ ಹೋಗಿದ್ದೀವಿ ನೋಡ್ರಿ ನೀವು ಹೋಗಿದ್ದ್ರೇನ್ರರಿ
ಅದು ಏನು ಅದೆಲ್ಲಏನೋ ಗೊತ್ತಿಲ್ಲಲ್ರಿ ಅದು ಯ ಎಲ್ಯರ ಹೋಗೋರಿಗೆ ಕೇಳ್ಬೇಕು ಹೋದ್ ಬಂದೋರಿಗ್ ಕೇಳ್ಬೇಕು ಅಂತ ನೀವ ಹೋಗ್ ಬಂದಿರ ಅಂತೀರಲ್ಲ ಹೆಂಗ ಅದ ಹೇಳ್ರಿ ಹಾ ರೀ ಹೇ
ಏನಿಲ್ಲ ರೀ ಬೆಂಗ್ಗಳೂಗ್ ಬಂದ್ರೀ ಬಸ್
ಅಯ್ಯೋ ಹಾರೀ
ಈ ಟ್ರೇನ್ ಬೇಕಾದ್ರಿ ಇರ್ತತ್ರಿ ಟ್ರೇನ್ ಒಂದ್ ಸೀದಾ ತಿರುಪತಿ ಗುಡಿ ಮುಂದೆ ನಿಂದ್ರಸತೈತಿ ಇರ್ತದ್ರಿ ಮತ್ತೆ ಇನ್ನೊ ಒಂದ್ ಕಡೆ ದೂರ್ ನಿಂದ ಇಸ್ತದ್ರಿ ಮತ್ತೆ ಆಟೋ ತೊಂಬರ್ಬೇಕ ನವು ಬಸಿ
ಹಾ ಬಸ್ಸಿಗೆ ಹೋಗಿ
ಹೋಗಿ ಅಲ್ಲೊಂದ್ ಕಾಂಪ್ಲೆಕ್ಸ್ ಇರ್ತೈತ್ರಿ ಅಲ್ಲಿ ಕಾಂಪ್ಲೆಕ್ಸ್ ನಾಗ ಒಂದ್ ರಾತ್ರಿ ಇದೀವರಿ ಅದೇನೋ ಫ್ರೀ ಟಿಕೆಟ್ ಕೊಡ್ತಾರ ಅವರ್ ನಡ್ಕೊಂಡ್ ಹೋಗಿದ್ವಿ ಇ ನಾವ ಆ ಫ್ರೀ ಟಿಕೆಟ್ ಮುಂಜೆಲ್ ಕೊಡ್ತೀನಂದ್ರೀ ಅವ್ರ ಮತ್ತ ಮತ್ತೆ ಅದೇ ಕಾಂಪ್ಲೆಕ್ಸ್ನಾಗ ಉಳ್ಕೊಂಡಿ ಅಲ್ಲೇ ಜಾಕಗಿಕ್ಕ ಮಾಡಿ
ಹ್ಮ್ ಹ್ಮ್
ಬೆಳಿಗ್ಗೆ ಎದ್ರಿ ಎಲ್ಲ ಒಂದ್ ಹನ್ನೆರಡಕ ಹಿಂಗ ಚಾಲುೂ ಮಾಡಿದ್ರಿ ಟಿಕೆಟ್ ಕೊಡೋದ
ಹಾ ರೀ
ಹ ಅದು ಟಿಕೆಟ್ ಎಲ್ಲಾ ಇಷ್ಟ ಕೊಂಡಿ ಮತ್ತ ಅಲ್ಲೊಂದ್ ಬಸ್ ಹೋಗ್ಬೇಕ ರೀ ಮ್ಯಗ ಕಲ್ಪಿರಿ ಮೆಟ್ಲ ಹತ್ತಿದಿದ್ದ ದವೀರ ನಾವು
ಹೌದ್ರಿ ಅದೇ ಎರಡ್ ಇರ್ತಾವಂತಲ್ರರಿ ಮೆಟ್ಲ ಹತ್ತದದು
ಹಾ ರೀ ನಾವ್ ಅಲ್ಪಿರಿ ಹತ್ತಿದೀವ್ರಿ
ಹಾ ಹಾ ರೀ
ಬಾಳ ತತ್ರಾಸ್ ಆತ್ರಿ ಅಂದ್ರ ಬಾಳ ಎಷ್ಟ ತಕೊಂಡಿದವರಿ ನಮ್ಗ್ ಗೊತ್ತೇ ಆಗ್ಲಿಲ್ರರಿ ಅದ್ ಮೆಟ್ಟನ್ಕಿ
ಹಾ ಹಾ
ಹಂಗ ಹತ್ತಿ ಹತ್ತಿ ದರ್ಶನಕ್ ಹೋದಿವವ್ರಿ ಹ ಮೂರ್ ಗಂಟೆಗೆಲ್ಲ ದರ್ಶನ್ ಐತ್ರಿ
ಹ ಹೋ ಚೊಲೋ ಐತೆ ಏನಲ್ರೀ ದರ್ಶನರ ಹ್ಮ
ತ್ರಿ ಅದೇನೋ ದೇವ್ರಗ ಏನೋ ಒಂದ್ ತಾಸ ಮುಚ್ತಾರತ್ರಿ ಏನೋ
ಹಾ ಹಾ ಅದೇ
ಮತ್ ನಾವ್ ಒಂದ್ ರೂಮ್ ನ ಕೂಡಾಕ್ ಬಿಟ್ರಿ ಅಲ್ಲಿ ಕೂಡಾಕಿದಾಗ ಹಾಲ್ ಕೊಟ್ರಿ ಅವಾಗ ಒಬ್ ಅಲ್ಲಿ ಒಳಗಿದ್ದ ಮಜೆ ಹೀ ಕೊಡ್ತಾರೀ ಚಲೋ ಐತ್ರಿ ದರ್ಶನ್ ಎಲ್ಲಾ
ಹ ರೀ ಅದೇ ನಾನು ಇವ್ರು ಹೋಗ್ ಬಂದ್ರ ಯಾರು ಹೇಳತ್ ತ್ತರಿ ಅಲ್ ಬಕ್ಕುಳ ಲೈನ್ಗನಿಂದರ್ಬೇಕ ಆತದತ್ತಲ್ರಿ ಟಿಕೆಟಿಗ ಮತ್ತತ್ ಅದೇ ನೀವ್ ಹೇಳಿದ್ರಲ್ಲಾ ರೂಮ್ನಾಗ ಇರ್ತಾರ ಅಂತ ಒಂದೊಂದ್ ಸಲ ಅಂತೂ ಒಬಬ್ಬ ಒಂದು ಒಬ್ಬ ಹೋದಾಗ ಒಂದೊಂದ ದಿನ ಪೂರಾ ಇಡ್ತಾರತ್ರಿ ಅದ್ರಾಗೆ
ಹೌದು ರೀ ನಮ್ ಫಾಸ್ಟ್ ನಮ್ ಕಾಕರ್ ಹೋಗಿದ್ರಿ ಅವ್ರಗ್ ಒಂದ್ ದಿನ ಫುಲ್ ರಾತ್ರಿ ಅದ್ರಾಗೆ ಕುಂದರ್ಸಿದ್ರಿ ರೂಮ್
ಹ್ಮ್ ಹ್ಮ್ ಅಂದ್ರ ಅವ್ರ ದರ್ಶನ್ ಟೈಮ್ ನೋಡ್ಕೊಂಡ್ ಹಾಂಗ್ ಮಾಡ್ತಾರನ್ರರಿ
ಅಂದ್ರೀ ಇವಾಗ ಬೇಸ್ಗೆ ಅಂದ್ರ ಬಾ ಜನ ಹಕ್ಕಾರಲ್ರಿ ಎಲ್ಲಾ ಮನ್ಯಾಗ ಇರ್ತಾರ ಖಾಲಿ ಅವಾಗ ಜಾಸ್ತಿ ಇರ್ತದ್ರಿ ಮತ್ತೆ ಶನಿವಾರ ರವಿವಾರ ಬ ಮತ್ತಂದ್ರ ಮತ್ ಹೋಗ್ರಶ ಇರ್ತೇದ್ರಿ ಗದ್ಲು ಗದ್ ಇರ್ತೈತ್ರಿ ಈ ನಡು ವರ್ಕ್ ಹೋಗಬೇಕ್ರೀ ಹಿಂಗ ಮಂಗಳವಾರ ಬ ಬುದವಾರಿ ಹಂಗ ಹೋದ್ರ ನಮ್ಮ ಮನೆ ರಶ್ಮ
ಹ್ಮ್ ಹ್ಮ್ ನೀವು ಯಾವ ಯಾವ ವಾರ ನೋಡ್ಕೊಂಡ್ ಹೋಗಿದ್ರಿ
ನಾವ್ ಶುಕ್ರವಾರ್ ಹಿಂಗ್ ಹೋಗಿದ್ದೀವ್ರರಿ ಹಂಗ ಶನಿವಾರಂಗ ದರ್ಶನ ಐತ್ರಿ ನಮ್ಗೆ ಅಂದ್ರ ನಾ ಹೋದಾಗ ಗದ್ಲಿಲ್ ಇರ್ಲಿಲ್ರಿ
ಹೌದ್ರಿ
ಅಕ್ಕ ಬಡ ಬಡ ಶುಕ್ರವಾರ್ ಹೋಗಿದ್ವಿರಿ ಶನಿವಾರ್ ಶುಕ್ರವಾರ ರಾತ್ರಿ ಹಿಂಗ ದರ್ಶನ್ ಐತ್ರಿ ಶನಿವಾರ ಮ ಮುಂಜೆಲ್ ಬಂದ್ ಬಿಟ್ಟೇವ್ರಿ ಊರ್ ಕಡೆ
ಓಹೋ ಮತ್ತ ಆರ್ತಿ ಆರ್ತಿ ನಡತಿರ್ತದಲ್ರರಿ ಯಾವಾಗ ನೀವು್ ಒಳಗಿದ್ರೆ ಆರ್ತಿ ಮಾಡೋ ಟೈಮಗ
ಹಊರಿ ನಾಲ್ಕ ಗಂಟೆಗೆ ಆರತಿ ನಡೀತ ಹದ್ರಿ ಅಂದ್ರ ನಾವ್ ದರ್ಶನ್ ತಗೊಂಡ್ ಹೊರ ಬಂದವ್ರಿ ಅಲ್ಲ ಎಲ್ಲಾರ್ಗ ಹೊರ ಅಂದ್ರ ಆರ್ತಿ ಆಗೋತಾನ ಯಾರ್ಗ ಒಳಗ ಹೊರಗ ಬಿಡಲ್ರಿ ಅವ್ರರು ಅಲ್ಲೇ ಒಳಗಿದ್ರ ಒಳಗೆ ಹೊರಗಿದ್ ಹೊರಗೇರಿ ನಿಂದಿರಿಸಿ ಬಿಟ್ಟಿದ್ದರು ಅಲ್ಲಿ ಹೊರಗೆ ಸಮಾ ತಕೊಂಡು ಮತ್ತ ಒಂದ್ ಟಿಕೆಟಗ ಒಂದ ಫ್ರೀ ಉಂಡಿ ಕೊಡ್ತಾರಲ್ರರಿ ಉಂಡಿ ತಗೊಂಡ್
ಹಾ ರೀ ಅದು ತಿನ್ಲೇಬೇಕು ಅನ್ಸಲ ನಾ ಅದಿಕ್ಕೆ ಹೋಗ್ಬೇಕ ಅನ್ಸಲತ ನೋಡ್ರಿ
ಹ ರೀ ಮತ್ ನಮಗ ಒಂದ್ ಎಕ್ಸ್ಟ್ರಾ ಬೇಕಂದ್ರೀ ಮತ್ ದಕ್ಕೆ ಎಷ್ಟ ರೊಪಾಯ ತಗೋತಾರೀ ನಲ್ವತ್ತೇನು ಐವತ್ ರೂಪಾಯಿ ರೀ
ಹ ಹಾಗ ರ
ಮತ್ತೆ ಒಂದು ಒಂದು ಟಿಕೆಟ್ ತಮ್ದಿ ಅಂದ್ರೆ ಒಂದು ಉಂಡಿ ಫ್ರೀ ಕೊಡ್ತಾರೆ ಆಮೇಲ್ ದರ್ಶನ್ ಆದ್ಮಾಗುರಿ ಹೊರ ಬಂದ್ವಿ ಅಂದ್ರು ಸಣ್ಣ ಸಣ್ಣ ಉಂಡಿ ಕೊಡ್ತಾರೀ ಅಲ್ಲೇ ಒಬ್ಬೊಬ್ರಗೊಂದಂತ ಆರು
ತಗೊಂಡು ಬಂದಿದ್ರಿ ಮನೀಗ
ಹಾ ರೀ ತಗೊಂಬಂದಿದ್ದೀರರಿ ನಾವ್ ಎಷ್ಟ ಹಕೊಂಡ್ ತಗೊಂಬಂದಿದೀರಿ ಜಾಸ್ತಿ ಜನ ಅಲ್ರೀ ಈ ಸಣ್ಣು ಚಿಲಿಪಿಲಿಗಳಂಗಗೆ ಕರ್ಕೊಂಡ್ ಹೋಗಿದಿವವ್ರೀ ಅವ್ರ ಈಗೆ ಕರ್ಕೊಂಡ್ ಹತ್ತಷ್ಟ
ಒಬ್ಬತ್ರ ಹ್ಮ್
ಅಲ್ಲ ಏನು ತಗೋನಕ್ಕು ಆಗಲ್ರಿ ಬಾಳ ದುಬಾರಿ ಇರ್ತವ್ರೀ ಐಟಮ್ ಎಲ್ಲಾ
ಹ್ಮ್ ಮತ್ತ ಅಲ್ಲಿ ಎಲ್ಲ ದೂ ಅಲ್ಲಿ ಸನಿ ಸನಿ ಏಂದರ ಜಾಗಗಳು ನೋಡ್ಕೊ ಬಂದಿರಾ ಇಲ್ಲ ಅವ ಅಂತ ಹೇಳ್ತಾರಪ್ಪಾ ಹ್ಮ ಹ್ಮ್ ಹ್ಮ್
ತ್ರಿ ಅಲ್ಲೇ ನಾವು ಹಾ ರೀ ಒಂದ್ ವಾಟರ್ ಫಾಲ್ ಐತ್ರಿ ಅಲ್ಲೇ ದೇವರು ಐತ್ರಿ ಆ ವಾಟರ್ ವಟರ್ಫಾಲ್ ಮತ್ತೆ ಅ ದೇವ ನೋಡ್ಕೊಂಡು ಮತ್ತೆ ಝೂ ನೋಡಕೆ ಒಂದ್ ಅರ್ಧ ದಿನ ಬೇಕ್ರಿ ಅಲ್ಲಿ
ಓ ಅಂದ್ರೆ ಎಲ್ಲಾ ನೋಡ್ಕೊಂಡ್ ಬಂದರಂದಂಗ
ತಕೊಂಬಾರ ಅಷ್ಟರಲ್ಲಿ ಟಮ್ರ್ದ ಹೋಗಿರ್ತೈತ್ರಿ
ಹ್ಮ್ ಮತ್ತ ಇದು ಮನೆಯವ್ರ ಜೊತೆ ಹೋದ್ರ ಟೈಮ್ ಹೋಗಿದ್ ಭಿ ಗೊತ್ತಾಗಲ್ ಬರ್ರಿ ಆರಾಮ ಎಷ್ಟ್ ದಿನ ಬೇಕಕ್ ಅಷ್ಟ ದಿನ ಇದ್ ಬರ್ಬೋದ ಭಿ
ಹಾ ರೀ ಹಾ ರೀ ಹೋ ಬರ್ಬೋದ್ರಿ ಬಟ್ ಗೊತ್ತಿರ್ಬೇಕ್ರೀ ಅಲ್ಲಿ ಹೊಕಿವವ್ ಅಂತ ಅಂದ್ರ ಮತ್ತೆ ಅಲೆ ಗೊತ್ತ ಆಗಂಗಿಲ್ಲಲ್ರಿ ಎಕಾಡೆ ಹೋಗ್ು ಏನ್ ಮಾಡ್ಬೇಕು ಅಕಂತ
ಮತ್ತ್ ಅಲ್ಲಿ ಊಟತೂ ಚಲೋ ಇರ್ತದ ಅಂತಲ್ರಿ ಅಲ್ ಹೋಗಿದ್ರೆ ಏನು ಊಟ ಎಲ್ಲಾ ಮಾಡ್ಕೊ ಬಂದ್ರಿ
ಹ ರರಿ ಇದು ಇರ್ತೇತ್ಲ್ರಿ ಪ್ರಸಾದ್ ಅದು ಬಾಳ್ ಕೆಟ್ಟ ಮಂದಿ ನಿಂತಿರ್ತೇತ್ರಿ ದುಮ್ಸಾನ್ ನುಗ್ತಾರೀ ಅದು ಚಾಲುೂ ಆಯ್ತಂದ
ಹ್ಮ್ ಹ್ಮ್ ಆಯ್ತ್ ಹ್ಮ್ ಮತ್ತ ಈಗೇನ್ ಎಲ್ಲಾರ ಹೋಗ್ಬೇಕ ಅನ್ಕೊಂಡ್ರೆ ಹನ್ನುೋ ಸ ಆಗಲ್ ಮತ್ ನಿಮ
ಇ್ರೀ ಕುಟುಂಬದವ್ರಿಗೆ ಕರ್ಕೊಂಡಿ ಮತ್ತೆ ಈ ಸು ಟಿವಿ ಇರ್ತಾವಲ್ರಿ ಮಕ್ಳಿಗೆ ಈಗೋಕರ್ನ ಹೊ ನಾವರ ಮುರುಡೇಶ್ವರ ಎಲ್ಲಾ ಹೋಗ್ಬೇಕಂತ ಅನ್ನಕನಕತಾರ ಏನ್ ಮಾಡ್ತಾರನ್
ದು ಜನ ಇದ್ದ್ರ ಅಂತ ಹೇಳ್ತರಿ
ಹಾ ರೀ ಒಂದ್ ಟಿ ಟಿನೇ ಬೇಕ್ರಿ ನಮ್ ಕುಟುಂಬ ಹೋಗಕ್ರರಿ
ಹ್ಮ್ ಅವಾಗ ಸುಟ್ಟಿದಗ್ಗ ಇದ್ದು ಅಂದ್ರ ಯಾರ್ದ ಎಷ್ಟ ದಿನ ಹೋಗ್ ಬಂದ್ರ ಭ ಸಮಾಧಾನ ಇರಲ್ ಬಿಡ್ರಿಜ
ಹಾ ರೀ ನೀ ಬೇಸ್ಗೆಾಗಿ ಸಣ್ಣವರ್ಗ್ ಹಿಡಿಯದ ಆಾಗಂಗಲ್ರಿ ಎಲ್ಲರ್ಗೂ ಕರ್ಕೊಂಡೋದ್ರು ಸೋಮೀರ್ ಮನ್ಯಾಗನ್ನ ನಾನ ಕೆಲ್ಸ ಮಾಡ್ಸ್ಕೊಡಲ್ರಿ ಏನ್ ಇಲ್ರಿ
ಹ್ಮ್ ಹ್ಮ್ ಚಲೋ ಅದ ಬಿಡ್ರಿ ನಾವ್ ಭ ಹೋಗ್ಬೇಕ್ ಕಂದಕೊತಿದವ ಹ್ಯಾಂ ಹೆಂಗಗೆ ಹೋಗ ಬಂದ್ರ ಹೇಳಿರ್ ನಾವವು ಭ ಹೋಗ್ಬರ್ತೇವ
ಹ
ಆಯ್ತ ತವ್ರ ಅಂದ್ರ ನಾ ಹೋಗ್ ಬಂದ್ಮೇಲ್ ಮತ್ ಹೆಂಗ ಹೆಂಗ ಇರ್ತತ್ ಹೇಳ್ತನ್ತ್ವ್ರ ನಾ ನಿಮ ಮತ್ತೊಂದ್ಸತಿ ಕಾಲ್ ಮಾಡಿ ಆ ಹೇಳರಿಿ ಅಂದ್ರ ಹ ಹ್ಮ